ಹಲೋ,
ಅಲೋ ಏನ್ ಮಾಡ್ತೀಯೋಅಣ್ಣಾ
ಏನಿಲ್ಲವೋ ಅಣ್ಣಾ ನಿಮ್ದೇ ಹೇಳ್ಬೇಕು.
ಧನ್ಯವಂತಪ್ಪ ಆರಾಮಲ್ಲಾ
ಹಾ, ಆರಾಮ್ಪ ನೀ
ಆ ನಾನು ಆರಾಮಿದಿವಪ್ಪ ಊಟ ಹ್ಮ್, ಊಟಾ
ಊಟಮಾಡಿದೆ ಅಣ್ಣಾಅಗಳೆ
ಏನೋ ಅಣ್ಣಾ
ಹಾ,
ಏನ್ ಸ್ಪೆಷಲ ಊಟ? -
ಹಬ್ಬಸ್ಪೆಷಲ್ ಅದೇ ಕಟಿ ರೊಟ್ಟಿ ಖಾಯಹೊಳಿಗಿ.
ಹ್ಮ್ ಹ್ಮ್
ಹ್ಮ
ಎಲ್ಲಿ ಹೊಲ್ಲ್ದಾಗಿದ್ದಿ
ಹಾ,
ಬಾರ್ ಲ ಉರಿಗಾ
ಹ್ಮ್,
ಬರ್ಲಾ ಊರ್ ಕಡೆಗೆ
ಬರ್ತಾ ಇನ್ನೊಂದುಜರ್ ನಿಂತ್ತು.
ಹೇಳೋದ ಯಾವಾಗ
ಹ್ಮ ಇನ್ನೊಂದ್ ಜರ ಆರ್ ಕದು ಆರವರೆಗಿ ಅದು.
ಏಯ್ ಬಾಳ ದೂರ ಹೇಳ್ದಪ್ಪಾ ಟೈಮಿಂಗ್ ನೀ
ಹ
ಆರು ವರಿಗಾ
ಹ್ಮ್
ಬಾ ಹೊ ಜಲ್ದಿ ಬಾ ಕೇಳಿದೆಅಣ್ಣಗಾ
ಹಾ,
ಕೇಳ್ದಾ ಅಣ್ಣಗಾ
ಬ್ರ ಹಾತ
ನೀ ಕೇಳಿಲ್ಲ ಅಂತ ಏಳೋ ಸುಳ್ಳು ಏಳ್ಬೇಡ.
ಬೆಳಿ ಹಪ್ಪಿ
ಹಾ, ಹಾ, ಹಾ
ಹಾ,
ಕೇಳಿಲ್ಲ ನೀ
ಬೆಳಿನಿ
ಕರಖರೆ
ಅರಣೇಣ
ಕೇಳಿಲ್ಲ ನೋಡು ನೀ ಸೋಳ್ ಸೋ ಮಾತ ಆಡ ಮಾತ
ಕೇಳಿನೋ ಅಪ್ಪಿ ಇಂಗ್ಯಕಾ
ಹ್ಮ್, ಮತ್ತ ಗಾತರ ಹೇಳ್ರಪ್ಪಾ ನಾವ್ರೇ ಮಾಡ್ಕೊತೇವು.
ಭಾತ ಹಡ್ಲತಿವ ಮುಕ್ಕು ಸಿಕ್ಕಾವಟ್ಟೆ
ಶೇಟ್ರರೆ
ಹಾ ಅದೇ ಹಿಡಿದ ಮುಂಜಾಳೆ ಜರ ಹಿಡಿದಾರ
ಹ್ಮ ಹ್ಮ ಮತ್ತ
ಮತ್ತೇನ ಇಲ್ಲಪಾ ನಿಮ್ದೇ ಹೇಳ್ಬೇಕ ಸಾವಕರ್ ಹಾ
ಶಾಂತಾಬಂಧನ್ ಪೇಪರ್ಗುಕೋ
ಹಾ ಬಂದ್ ನೋಡ ಇಲ್ಲೆ ಅದನಾ
ಹ್ಮ್ ಹ್ಮ್ ಮತ್ತ
ಸ್ನಾನಕ್ಕ ಹೋಗಿಲ್ಲ
ಇಲ್ಲಪ್ಪಾ ಯಾವತ್ ಮನ್ಯಾಗ ನೋಡುನ ರ ಅಷ್ಟಾ
ಯಾಕ ಒಪ್ಪನಿ ಹಿಂಗ ಎಲ್ಲಾ ಬಿತ್ತಣಂಗ ಆಗ್ಯವಂತೆ
ಮಾನ್ಯಗ ನಾನೇ
ಬಿತ್ತವ್ರೆ ಎಲ್ಲ ಆಗ್ಯಾವ್ರೆ ನಿಮ್ ಬೆಲವು
ಹ್ಮ್
ಹ್ಮ್ ಅಪ್ಪಾ
ಮತ್ತಣ್ಣ
ಮತ್ತ ಯಲ್ಲನ
ಹ್ಮ್
ಪಾಪ ಹೊಲಕ್ಕ ಹೋಗಿಲ್ಲನ ಅವ
ಹ್ಮ್ ಅವ ಮೆಕ್ಕೆ ತಂದಿದ್ದಾರಾ ನಾ ಆಯ್ತು ಹತ್ತತ್ಯವ ಹೋಗ್ಯಾರ
ಜೀವಾಮೃತ ನಿಮಗ್ ಮಾಡಕ್ ಬರ್ತದವು
ಅದಕ್ಕೆ ಕೆ ಹೇಳ್ರೋ ಅಂತಲಿದ್ದೆನೋ
ಗ್ವಾತ ಹಿಡೀಲ ಗ್ವಾತ ಹಿಡಿದಾದ ಮೇಲೆ ಕೇಳ್ತೆವ್
ಅದು ರೆಡಿ ಮಾಡಿದ ಕುಡ್ರ ಸತ್ಯ ತನ
ನಾರೇಏನ್ ಹೇಳಪ್ಪಾ
ಒನ್ ಮೂರ್ ಪಂಪ್ ಆತದ ಏಸ ಏಟ ಕುಡಿಬೇಕು.
ನನಗ ಗೊತ್ತಿಲ್ಲ ಒಪ್ಪಿ
ನೋಡ ಅಪ್ಪಿ ಅದೊಂದ್ಸರ್ತಿ ಹೆಲ್ಪ್ ಮಾಡ್ರಿ ಪುಣ್ಯ ಕಟಗೋರಿ
ಹಾ ಹಾ ಅಣ್ಣಂಗ್ ಇನ್ನೊಂದ್ಸರಿ ಕೇಳ್ತಾ
ಹಾ
ಹ್ರ ಈಗ ಆಯ್ತಾನೇ ಬೇಜಾರ ಬೇಕಾಯ್ತೊಂದ್ರ ಈಗ ಅರ್ಜೆಂಟ್ ಹೇಳ್ತಾರೆ
ಹಾ ಜರ್ ಕೇಳಪ್ಪ ನೋಡ ಪುಣ್ಯಾತ್ ಬಾಳ
ಹಾ ಇಲ್ಲ ಇದ್ದೀನಿ ಹೊಲದಾಗ ಇದ್ದೀನಿ ಈಗ ಅಲ್ಲಿ ಹೋಗಿ ಕೇಳತೀನಿ ತೊ
ಹ್ಮ್ ಹ್ಮ್
ಇ ಹೊಲದಾಗ ಮಳಿ ಬರ್ಲಲ್ಯಾಗದ ಮಣ್ಣ ಬರ್ಲಲ್ಯಾಗದ
ಮಳೆ ಈಗ ಮಾಡ ದುನಿಯಾ ಆದ ಮಳೆ ಮಧ್ಯಾಹ್ನ ಕಡೆ ಬಂದಿತ್ತಲ
ಹ್ಮ ಸಣ್ಣ ಬಂದ ಹೋಗದ
ಮಳಿ ಒಂದ ವಾರ ಹಿಂಗೆ ಮಾಡಿದೆಪಾ
ಹ್ಮ್ ಹ್ಮ್ ಯಾವ ಬರ್ತ ಬರ್ತ ಬಿಡತ ಬಿಡತ ಅದೇ ವಿಚಾರ ಮಾಡಿದಿಲ್ಲಣ್ಣ ಈಗ
ಹ್ಮ್ ಟ್ಟತ
ಇರ ಹೇಳಿ ಅಂತ ವತ
ಮ ನೋಡ.
ಕಾಲೇಜ್ ಕಡೆ ಎತ್ತು ಹೋಗಿಲ್ಲಾ.
ಕಡೆ ಹೋಗಿಲ್ಲಪ್ಪಾ ಇವಾಗ.
ಹೋಗ ಬಂದಾರ ಪಿಯೂಷ್ ಕಟ್ಟಕ್ ಹೋಗ ಬಂದಿ ನಿಮ್ ತಮ್ಮ್ದಗಳದ್ ಅದು ಬಿ ಮಾಡ್ಲಿಲ್ಲ
ಹಾವ ಇವ್ರ್ ಅಕ್ಕನ ಬರ್ಲಿಲ್ಲ ಹೊರಗ ಹತ್ತಿಯ ಬಂದು. ದಿನಾ ಹತ್ತು ಬಂದ್ರ ಒಯತನಿ.
ನಾಳ ಹೋಗಮತ ನೆಪಿಲೆ.
ಅಗದರ ಅಂದ್ರೆ ಅಕ್ಕ ಬಂದ್ ಅಂದ್ರೆತ
ನಾಳೆ ಬರ್ತಾತ್ತು ಇವತ್ ಬಂದಿರಂತ್ರ ನಾಳೆ ಬರ್ತ್ತ.
ಮತ್ತಕ ಹೋಗ ನಿಮ್ ಚಾಳೀಸ್ ಚಾಳೀಸ್ ಬರ್ತಾವ ನಮ್ಮ ಹತ್ತತ್ತ ಬರ್ತದಗೆ.
ಹ ಹ ಮಾನಸಿಕ ನಂಗೆ
ನೀವು ವಿಚ್ಚಿತ್ರ್ ಆಗೋದತ್ತಾಲ್ಯಾ.
ಹಾರ ಕುನ್ಪ್ಪ
ಹ
ಯಾವಾಗ್ ತರೋಣ್ಣ ಮತ್ತ.
ಪಂಚ ಸಾವಿರ ಒಮ್ಮೆ ತೆಗಿತಿ ನಮ್ಮ ಇಪ್ಪತ್ತೇ ಬರ್ಲಗ ಅವ
ನಡತಪ್ಪಾ ಹಾಸ್ಟೆಲ್ ಒಂದ್ ಹಾದವನು ಆಯ್ತು ಆತ ಬಿಜಾಪುರ್ ಕೋತ್ರಿ. ಆಲ್ ಅಂದ್ರೆ ಹತ್ನಾಳ್ ಅಣ ನಿಮ ಹಿಂದ ನಮಗ್ ಯಾರಪ್ಪಾ.
ಹಾ ಅಲ್ಲಿ ಎತ್ನಾಳನಾ.
ಹ್ಮ್ ನೀವ ಅಂತರ್ಲೋಣ ಅಲ್ಲಿ ಅಂದ್ರೆ. ಎತ್ತನ ಹ ಲೆಟರ್ ಬ ರತ ಸೇಬಡ ರ ಕೂಡೀ
ನೀ ಹೇಳಾರ ಹಂಗೆ ವಯ್ದ್ ಕೊಡೋದು.
ನಾವು ಯಾರ ನೋಳಸ ಟ್ಲ್ಲ ಏನ ಇಲ್ಲಸ ಲಂಗಾರಳ ಭಗನ್ ದಾಸ್ ಆ
ಅನು...
ಸುಮ್ತೆ ಸೀಟ್ ಹತ್ತಿರ ಏನತ್ತ ಸುಮ್ತೆರ್ಗಡದತ್ತಾನ.
ಚಲಪ್ಪ ದದುನಿಯಿ ಬೀದರ್ಕ.
ಅದು ಮಾ ಕರೆಂಟ್ ಮಾಡೇಟದ ಅವಣ. ನ ರಿಯಲ್ ರಿಯಲ್ ರಿಜಲ್ಟ ಹದಿ.... ತರ್ಕದ.
ಅನ್ನದ. ಮುಲ್ಬರಾಗ ಚಲೋ ಯನನ್ಗ ಸಿಕ್ಕುರ
ಹ ರೋ ಮಲಕ.
ಇ ಗುಡಿ.
ಹಾ
ದಗುಡು ಬೇಡ.
ಬೇಗುಡ ಚಲೊ ಅದ.
ಮತ್ತ ಹ ಗುಳಬರಗಾನ ಇಡಿದಲ್ಲ.
ಎದರ ಒಂದ್ ಸಿಗ ಎದ್ರ ಒಂದ್ ಸಿಗಲಿ ಒಟ ಸಿಗ್ಲಿ.
ಬಿಜಾಪುರತ್ ಬರಿಬೇಕತ ನೀಂದ ಲಾಸ್ಟ್ ಫೈನಲ್.
ಅಯ್ ಅದು ಹಾಕಿಲ್ಲ್ ಬಾಳ ದೂರ ಲಾಸ್ ಸ್ಟ್ಯಾಂಡದ.
ಹಾ
ಲಾ ಸ್ಟ್ಯಾಂಡ್ ದಾವ.
ಎಂಡಿ ಮ್ಯಾಗ ಬರ್ಬೇಕತ್ತ.
ಸುಮ್ಮ ಕುಂದ್ರ ಅರ್ಚಿ.
ದೇವರ ಪುಣ್ಯದಿಂದ
ಅಯ್ ನಿಮ್ಮ ಕಾಲಾಗ ನಮಗ ಎಲ್ಲ ಮತ್ತ ದೋಖಾ ಇಟ್ರಿ. ಹ್ಮ.
ಅ
ಬ್ಯಾಡೋ ಶಟ ಬ್ಯಾಡ ಬ್ಯಾಡ. ಆ ನಾ ಬಕ ದೂರ ಆಗ್ತದ ಕಾಲೇಜ ಬಿಜಾಪುರದು.
ಹ ಹಾ
ಮತ್ತಪ್ಪ
ಮತ್ತೇನ ಹೆಲ್ಪ ನಿಂದ ಹೇಳ್ಬೇಕ.
ನಮ್ದ ಏನ ಇಲ್ಪ ನಾವ್ ನಿವಂದ ಇದ್ದವ.
ಬುಗಿಲ್ಲಂದ ಬುಗಿಲ್ಲಂದ ಏರ್
ಇಲ್ಲ ಬಾರೋ ಗಾಡಿ ತುಗೊಂದ ಬಾ.
ಬೆ ಬ ಇನ ಅಕ್ಕಾ ಬರ್ತಾ ಇನ ಸರಿ.
ಈಗ ನಿಮ್ಮ ಪಪ್ಪ ಹದಿನೈದ ದಿನ ಇಡ್ತಾರ ಹದಿನೈದ ದಿನ ನಿಮ್ ಕಡೆಗೆ ಎಲ್ಲ ಗಾಡಿ ಚಾನ್ಸ್ ಎಲ್ಲ ನಿಮ್ದೆ ಎಂಟ್ರಿ.
ಅಲ್ಲೇಪ್ಪಾ ಗಾಡಿಗ ಎಣ್ಣಿ ಬೇಕಲ್ಲ.
ಇನ್ಚಾರ್ಜ್ ನೀಮಗ ಕೊಟ್ಟಿದೇವ.
ಹಾ
ಇಂಚಾರ್ಜ್ ನಿಮಗ ಕೊಟ್ಟಿದ್ದೆವ.
ಹಾ
ಹ್ಮ.
ಗಾಡಿಗ ಎಣ್ಣಿ ಇಲ್ಲ ಹಂಗೆ ಕೂತ್ತ ನೋಡ.
ಹ್ಮ ಹಾಕ್ಷಂಬಾರ ಗಾಡಿ ಎಣ್ಣಿ ಏನ್ ಅಂಜ ಇತ್ತೊಂದ ಅರ್ಧ ಲಿಟ್ರ.
ಹಾಕತ್ ಅಂದ್ರ ಬರ್ತ ಇಮಾನ್ ಬಂದ ಬರ್ತ ಗಾಡಿ ಹಾಕಸ್ತ ಅಂದ್ರ
ಹ್ಮ ಹಾಕುಸ್ತಾ ಬಾ.
ವಿಮಾನ್ ಕಿತ್ತ ಫಾಸ್ಟೇ ಬರ್ತ.
ನಾಯ್ತ ಹಾಕಸ್ತಾಂದನ ಎಲ್ಲಿ ಬಂದ ವಿಮಾನ ವಿಮಾನ ಹೇಳತನ ಅದ್ರ ನಮ್ ಮಾದನಿ ಪುರ ದಾಟಬೋದಿತ್ತು.
ಈಗ ತಂದಿಲ್ಲ ನಿಂಗ ಆರ ಆರವರೆಗೆ ಬರ್ತ ಅತ್ತ ಹೇಳಿದ.
ಯ ಆರುವರೆ ಅನ್ಬೇಡ ತೆಲಿ ಖರಾಬ ಮಾಡ್ಬ್ಯಾಡ ಈಗ ಹೇಳತೆ.
ಹಾ
ಬರ ಜಲ್ದಿ ಬಾ. ಶಾಂತ ಬನ್ನಲ್ಲ ನೀ ಏನ್ ಮಾಡೋವ ಹೇಳಲೇ ಕರ ಬಿಡಲ್ಲ ಏನು ಬಿಡಲ್ಲ ಜೌಕಲ್ಲ ಬಿಡಲ್ಲ.
ಕರ ಅರೆ ಎಲ್ಲ ಬಿಡ್ತು ನಾವ್ ದಿನ್ನ
ಹಿಂಡವಾಗಿರ ಈಗ ಆಕುಳ್ದು
ಬರಿಗೆ ಅಟು
ಆ
ಕರೀಗೆ ಅಟ್ಟು
ಕರಿ ಗಟ್ಟು ಬಾರೋ ಅಪ್ಪಿ ಏನ ಮಾಡ್ಲಾತಿದಿ ಜರಾ.
ಹನ್ನೊಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ್ ಇದು ಆರು ಎಕರೆ ಬರ್ತಾವಾ.
ಇಲ್ಲ ಏನೋ ಮನ್ಸ ಬರಲ್ಲ ಹೋಗ್ಯಾದೋ ಮನಿಬಲ್ಲಿ
ಹೌ ಸರಿ
ಹಾ ಬಾ ಹೋಗಣ ಜರಾ ಹೆಂಗ್ ಮಾಡತಿ....... ಜರಾ ಅಕಾಡಿ ಇಕಾಡಿ ತಿರ್ಗಾಡಂ ಬಾ ಗಾಡಿ ಮ್ಯಾಲ್ ಅವ್ನವೂನ್......
ಹ ನಮ್ಮೂರ ಕಾಂಡಾಬಟಿ ದೂರ
ಬ ಹೋಗಾಮ ಬಾ ಫೋಟೋ ಗಿಟ್ಟೋ ಫೋಟೋ ಸ್ಟುಡಿಯೋ ಹೋಗಮ್ಮ ಬಾ.
ಅದಕ ಇದು ಬೇಕಲ್ಲ ಕ್ಯಾಮ್ರಾ.
ಕ್ಯಾಮೆರಾ ನಿಂಬಲ.
ವಿರಿಯಾ ಗುಲ್ಬರ್ಗಕ್ ಹೋಗ್ಯಾನ್ ಅಂತ ಇವತ್ತ್ ಮತ್....
ಇರ್ತಾವೋ
ಕಾಲೇಜ್ ಇಲ್ಲ ಅದಕ ಹೋಗ್ಯಾನ್ ತೋಗೊ ಏನೋ ಬಾ ಅಂದರಂತ
ಹೋಗಿ ಏನ್ ಮಾಡ್ತಾನಪ್ಪಾ ತಲಿಖರಾಬ.
ಮೊಬೈಲ್ ಅದ ಅಂತ ಕ್ಲಾಸ್ ಕೇಳೋದು ಬರೋದು ಆಯ್ತ್ ಅಸ್ಟೇ
ಹ್ಮ್ ಹ್ಮ್. ಮಾಡ್ಲ ಮಾಡ್ಲಾತೋ ಪಾರಗೋಳು ಉಧಾರ್ ಅಗೋರ್ ಆಗ್ಲಿ ಅವ್ನವುನ ನಾವ್ರಾ ಆಗಲ್ಲ ಹೋಗಿದೇವ್ ಊರಾಗ್ ತಿರುಗಾಡ್ಲಾತಿದೇವ..... ಅವರೆಲ್ಲಾ ಸಿ ಎ ಮಾಡೋರ್ ಹರಾ. ಹ್ಮ್ ನಂದು ನಿಂದು ದೂರ ಅದನೋ ಸುಮ್ ಕಾಮನ್ ಮಾಡೋರಿದೇವ್... ಆಯ್ತ ತೊಗೊ ಅಣ್ಣಾ ಬಾ ಹಚ್ತಾ ಮತ್ತ ಹ ಹಾ.